ಹೂ ಹ್ಮ ಹೂ ಕೇಳಿಸ್ತಾ ಇದೆ ಹೇಳ ಹೇಳು. ಊಟ ಮಾಡದ್ರ? ಹ್ಮ್-ಹ್ಮ್ ಆಯ್ತು ಮಾಡ್ದ ನ್ ಆಗ್ಲೇ ಹೋಗಿದ್ದೆ. ನಿಮ್ಮಮ್ಮ ಇತ್ತು ಹ್ಮ್ ಹಾ ಸ್ವಲ್ಪ ಜೋರಾಗಿ ಮಾತಾಡು
ಏನ್ ಸ್ಪೆಷಲ್ಲು ಅಂದೆ
ಆ ಓ ನಮ್ಮದ್ರಲ್ಲಿ ಏನ್ ಸ್ಪೆಷಲ್ ಇರ್ತೈತೆ ಇರೋದೆ ಸ್ಪೆಷಲ್ ಹ
ಏನು ಮಾಡ್ತಿದ್ದೀರ ಇವಾಗ?
ನಮ್ ಸ್ಪೆಷಲ್ ಅವರು ಕೊಟ್ಟಿದ್ದು ನಾವ್ ತಿಂದಿದ್ದ್ ಅದೇ ವಿಶೇಷ.
ಇನ್ನೇನಿಲ್ವಾ?
ಹ್ಮ್ ಆ
ಇನ್ನೇನಿಲ್ವಾ ಅಂದೆ
ಜೋರಂಗ ಮಾತಾಡುವ ಎಲ್ಲ ಇದ್ಯಾ ಗಾಳಿನಕ್ಕೆ ಅಂತ ಗಾಳಿನೇ ಶಬ್ದ ಕೇಳಿಸ್ತೈದ ಜಾಸ್ತಿ ನಿನ್ ಶಬ್ದಗಿಂತ ಹಾ ಹಾ ಒಂದ್ ಸ್ವಲ್ಪ ಒಳಕ್ ಹೋಗು ಒಂಚೂರು ನೆಟ್ವರ್ಕ್ ಬರ ಕಡೆ ಕೇಳಲ್ಲ ಜೋರಂಗ ಮತ್ತ ಹಾಂ ಹೀಗೆ ಮಾತಾಡು ಕೇಳಿಸ್ತಾ ಹ್ಮ್ ಮತ್ತೆ ಊಟ ಮಾಡದ್ರ ಏನ್ ಮಾಡಿದ್ರಿ
ಊಟನ್ ನಿಸಂಬರ್
ಅನ್ನ ಸಾಂಬಾರು ಹೌದಾ ಏನ್ ಸಾಂಬಾರು ಹಾ ಅನ್ನ ಸಾಂಬಾರು ಸಾಂಬಾರ
ಅಲ್ಲಿಸಧ್ಯಕಾಲ ಸಾಂಬಾರು
ಅಲ್ಸಂದೆಕಾಲ್ ಸಾಂಬಾರ್ ಹ ನಮ್ಮ ಪಜಲ್ಲೂ ಅಲಸಂದೆಕಾಲ್ ಪಲ್ಯ ಅಂತ ಮಾಡಿದಾರ ಅದು ಸಾಂಬಾರ್ ತರಾನೇ ಐತೆ
ಅಲ್ಸಡೆಕಾಲ್ಗೆ ಅರಸನ್ಣ ಆಯ್ತಲ್ಲ ಅಗತ್ತ
ಹ್ಮ್ ಹ್ಮ್
ಅದಾಗ್ಬಿಟ್ಟ ಸಾಂಬಾರು ಮಳ ಐತೆ ಅಮ್ಮ
ಏನ ಚೆನ್ನಾಗಿರುತ್ತಾ
ಹಾ ಚೆನ್ನಾಗಿರುತ್ತೆ
ಅದೇ ಸಿಹಿ ಸಿಹಿ ಅನ್ಸಲ್ವಾ ಹಾಲಿ ಸ್ನಾನ ಹಾಕದ್ರೆ
ಸಿಹಿ ಇರಲ್ಲ
ಕಾಯಿ ಸೀಗಿರಲ್ವಾ
ಬಿದ್ದೆ ಅಣ್ಣು ಮೇಲ್ಗಡೆ ಸಿಗಿರುತ್ತೆ ಬಿದ್ದೆ ಸಿಗಿರಲ್ವಲ್ಲ
ನಮ್ ಕಡೆ ನಮ ಬೆಂಗ್ಳೂರ್ ಹೆಂಗೆ ಅಂದ್ರೆ ಬರೀ ಅಣ್ಣ ಆದಾಗ ತಿನ್ನೋದಷ್ಟೇ ಗೊತ್ತು ಆ ಸಾಂಬಾರ್ ಮಾಡೋದು ಬೇರೆ ಏನ್ ಮಾಡೋದು ಅದೆಲ್ಲ ಗೊತ್ತಿಲ್ಲ ಅವ್ರಿಗೆ
ಮರದಲ್ಲಿ ಅಣ್ಣಾಗಿತ್ತು ತಾತ ತಂದಿತ್ತು ಅಂಟನ್ವು
ಹ್ಮ್ ಹ್ಮ್ ಓ ಬೀಜ ಹಾಕಿದ್ರಾ ಬೀಜ ಬೀಜ
ಹಾ
ಬೀಜದಲ್ಲಾಕಿ ಮಾಡಿವೀರಾ ಹ್ಮ್ ನಮ್ ಕಡೆ ಆದ್ರೆ ಅದನ್ನ ಇದು ಎಂತ ಬೀಜನ ಬೇಯ ್ತಾರೆ ಇಲ್ಲಾಂದ್ರೆ ಸುಟ್ಕೊಂಡು ತಿಂತಾರೆ
ಹ ಉಪ್ಪಾಕ್ಕಟ್ಟು ಬೇಯಿಸಕೊಂತಾರೆ
ಹ್ಮ ಬೇಯಿಸಬಿಟ್ಟು ತಿಂತಾರೆ ಸಿಪ್ಪೆ ತೆಗೆದು ಹಾ ಇಲ್ಲ ಅಂದ್ರೆ ಅದೇ ಕೆಂಡ ಇರುತ್ತಲ್ಲ ಅದ್ರಲ್ಲಿ ಸುಟ್ಕೊಂಡ್ಬಿಟ್ಟು ತಿನ್ಂತಾರೆ ಹ್ಮ್ ಆತರ ಮಾಡಡ್ತಾರ ಅಷ್ಟೇ ಸಾಂಬಾರ್ ಎಲ್ಲಾ ಮಾಡಲ್ಲ
ಇಲ್ಲ ಅದೇ ತರನೇ ಸುಡ್ತೀವಿ ನಾನ್ ತಿನ್ನಗ್ರ ತಿಂತೀವಿ ಈಗದೆಲ್ಲ
ಹ
ಎಲ್ಲೋ ಒಂದೊಂದ್ ದಿನ ಆದ್ರೆ ತಿನ್ನೋದು ಎಲ್ದರಿಲ್ಲ ಸಾಂಬಾರಾರ್ ಆಯ್ತಲ್ಲ ಸಾಂಬಾರ್ನೇ ಮಾಡ್ತೇ ಅಮ್ಮ
ಹಾಂ ಹಾಂ ಹೆ ಹ್ಞೂ ಹ್ಞೂ ಹ್ಞೂ ಸರಿ ಸರಿ ಮತ್ತೆ ಎಲ್ಲಾರ್ದು ಊಟ ಆಯ್ತಾ
ಅ ತಕ ಎಲ್ಲ ಮಾತಾಡ್ತವ್ರಿ ನಮ್ಮ ತಾತ ಹಳೆ ಕಾಲದ ಕತೆೆಗಳು ಹೇಳ್ತೈತೆ ಎ ನಮ ತಾತಾ
ಹ್ಮ ಏನಂತ
ಕುರಕ್ಷೇತ್ರ ತಾ ಆತರ ಎಲ್ಲಾ ಹೇಳ್ತೈತೆ ಏನೇನ್ಯ್ತು ಅಂತ
ಆ ಏನಂತೆ ನಡಿ ನಡಿರಿನಾಳೆ ಭಾನುವಾರ ಎಲ್ಲ ಮನೆಗಇರಬ್ಯಾಡ್ರೆ ರಜ ಆಯ್ತಲ್ಲ ಆ
ಕರ್ಕೊಂಡು ಹೋಗೋದೆಲ್ಲ ಬಿಟ್ಟ ವರ್ಕ್ ಐತೆ ವರ್ಕ್ ಮಾಡೋದು ಒಂದಸ
ನೋಟ್ಸ್ ಕಲ್ ಇನ್ಕಂಪ್ಲೀಟ್ ಇದು ಬರೀರ್ಬೇಕಿತ್ತು ನೋಟ್ಸ್ಗಳಲ್ಲೆಲ್ಲ
ಹ್ಮ್ ಹ್ಮ್ ಬರೀರಿ ಬರೀರಿ
ಬರೀ ಬರಯದೇ ಆಗದ ಇಷ್ಟು ಒಂದ ಒಂದ ಹಿಂಗಾಯ್ತು
ಬರ್ಯೋದಾಗದ ಅಂದ್ರೆ ನಿಮ್ಗೆ ಇನ್ನೇನಗ್ ಬಿಟ್ಟಿರೋದು ಇಪ್ಪತ್ನಾಲ್ಕಕ್ ಗಂಟೆ ಏನೋ ಒಂದ್ ಕೆಲಸ ಮಾಡ್ದಿದ್ದಂಗೆ ಮಾಡ್ತೀರಲ್ವಾ ಬರ ಬರ್ ಕಳೋದು ಓದ್ಕೊಳ್ಳೋದು ಏನಾದ್ರು ಹೇಳಿದ್ರೆ ತಳಿ ತಡಜಿಅಜ್ಜಿ ತಡಿತತಾ ನಾ ಬರ್ಕೋಬೇಕು ಅಂತ ಬರೀರ್ ಮತ್ತೆ
ಕಾಲೇಜ ಹೋಗದು ಬಂದ್ ಬರಿಯೋದು
ಹ್ಮ ಹ್ಮ್ ಮತ್ತ ಇನ್ನೇನ್ ಕೆಲ್ಸ ಮಾಡ್ತೀಿನ ಮತ್ ಅವ್ರ ತರ ಅವಲ್ದ ಕೆಲ್ಸ ಮಾಡ್ತೀರಾ ಮನೇಲಿ ಅಡ್ಗೆ ಮಾಡ್ತೀರಾ ಇಲ್ಲ ತಾನೆ ಒಂದೇನು ಕೆಲ್ಸ ಮಾಡಲ್ಲ ಹ್ಮ್
ಹಲೋ ಒಂದೊಂದ ದಿನ
ಹಾ ಮಾಡಲ್ಲ
ನಾನ್ ಮಾಡ
ಮಾಡ್ತೀರಾ ಹ್ಮ್ ಮಾಡ್ಬೇಕಪ್ಪಾ ಎಲ್ಲವೂ ಕಲ್ತ್ಕೊಳ್ಬೇಕು ಹ್ಮ್ ಎಲ್ಲಾ ಕಲ್ತು ಮಾಡದ್ರೇನೆ
ಕೇಳಿಸ್ತಾನೆ ಇಲ್ಲಾಕ್ಕ ಹಲೋ
ಅಗೆ ಕೇಸ್ತಾ ಕೇಳಿಸ್ತಾಾಯ್ತ್ ಹೇಳಿ ಹೇಳೋ ನಿನ್ಗೆ ಕೇಳಿಸ್ತಾ ತೆ ನೀನ್ ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ಕೇಳಿಸ್ತಾ ತೆ ಹೇಳು
ಹಾ ಎಲ್ಲ ಒಂದೊಂದ ದಿನ ಮಾಡದು
ಕೇಳಿಸ್ತಾ ಇದೆ ಹೇಳುವ ಅಂದೆ
ಹ್ಮ್
ಹ್ಮ್ ಹ್ಮ ಆಯ್ ಆಯಿತು ಆಗಲೇ ನೀವು ಊಟ ಆಯತು ಊಟ ಮಾಡಿಕೊಂಡು ನಿಮ್ಮಮ್ಮ ಹೇಳ್ತು ಫೋನ್ ಮಾಡ್ತದೆ ನಮ್ಮ ಮಗಳುೂ ಅಂತು ಆ
ಭಗೆ ಮತ್
ಹಲೋ
ಹಲೋ
ಇವಾಗ
ಇವಾಗ ಏನ್ ಮಾಡ್ತಿದ್ದೀರಾ ಅಂದೆ
ಏನ್ ಮಾಡ್ತಿದ್ದೀರಾ ಅಂತ ನಾನು ಸ್ವಲ್ಪ ಬರ್ ತೋಬೇಕಿತ್ತು ಬರಿಣ ಅಂತ ಅಂದಕೊಂಡೆ ನೀನು ಫೋನ್ ಮಾಡಿದ್ಯಲ್ಲ ತಡಿ ಆಮೇಲೆ ಮಾತಾಡ್ಕೊ ಬಂದ ಬರಯಣ ಅಂತ ಸುಮ್ಮ್ ಅದೇ ಏನ್ ನೀನ್ ಆರ್ಟ್ಸ್ ತಗೊಂಡಿರೋದು ಯಾವ್ದ ಯಾವ್ದು ಸಬ್ಜೆಕ್ಟ್
ಕಾಮರ್ಸಕ ಈಜಿ ಬಿ
ಹ್ಞ ಕನ್ನಡ ಇಂಗ್ಲೀಷ್ ಕಾಮರ್ಸಾ ನಿಮ್ ತಂಗೀನ್ ಕೇಳಿದ್ರೆ ಏನೋ ಹಾಕೋ ಗೊತ್ತಿಲ್ಲ ಇರ್ಬೋದು ಅಂತಳೆ
ಕಾಮರಸ ಅಕ್ಕ ಈಜಿ ಬಿ
ಸ್ಕೂಲ್ ಒಂದೇ ಕಾಲಜ್ಗೆ ಹಯ್ತೀರಾ
ಅಷ್ಟಾಗಿೇನ್ ಗೊತ್ತಿಲ್ಲ ಹ ಈ
ಹೆಚ್ ಇ ಪಿಿಯನಾ
ಹೌ ಇಜಿವಿ
ಹೌದಾ ಹೌದಾ ಹ್ಮ ಓದು ಓದು ಚೆನ್ನಾಗಿ ಓದ್ಬೇಕು ಫಸ್ಟ್ ಇಯರ್ ಎಷ್ಟು ಬಂತು
ಫಸ್ಟ್ ಇಯರು ಹಾಂ ಈಗ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಐನೂರ ಐದು
ಫಸ್ಟ್ ಇಯರ್ ಇವಾಗ
ಇಲ್ಲಕ್ಕ ಫಸ್ಟ್ ಇಯರ್ ಆಯಿತು ಸೆಕೆಂಡ್ ಇಯರ್
ಹಾಂ ಹಾಂ ಹ್ಞೂ ಸೆಕೆಂಡ್ ಇಯರು ಚೆನ್ನಾಗಿ ಓದ್ಬೇಕು ಮೇನ್ ಎಕ್ಸಾಮ್ ಇರ್ತೈತಲ್ಲ ಒಂದು ಐನೂರ ಮೇಲೆ ಬರಬೇಕು ಐನೂರ ಐದಲ್ಲ ಐನೂರ ತೊಂಬತ್ತು ತೊಂಬತ್ತೆಂಟು ಹಂಗೆ ಬರಬೇಕು ಸ್ಟೇಟ್ ರ್ಯಾಂಕ್ ಬರಬೇಕು ಅಷ್ಟು ಚೆನ್ನಾಗಿ ಓದ್ಬೇಕು ಹ ಅನ್ಕಳೋದಲ್ಲ ಕೆಲ್ಸ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಅಂದ್ರೆ ಓದ್ಬೇಕು ಕಷ್ಟಪಟ್ಟು ಓದ್ಬೇಕು ಹ್ ನಿದ್ದೆ ಎಲ್ಲ ಸ್ವಲ್ಪ ಕಡಿಮೆ ಮಾಡಿ ಚೆನ್ನಾಗಿ ಓದಬೇಕು ಗಮನ ಕೊಟ್ಟು
ಹ್ಮ್್ಮ್ಮ
ಹ್ಮ್ ಇತ್ತು ತೊಂಬತ್ತರ ಮೇಲೆ ಬಂದ್ರೇನೆ ಇವಾಗ ಇಲ್ಲ ಅಂದ್ರೆ ಎಲ್ಲಾ ಆರ್ನೂರ್ ಆರ್ನೂರ್ ತಕಳೋರು ಇದಾರೆ ಅಲ್ ಾ ಹ್ಮ ಹ ಅದೇ ಅ ಇವಾಗ ಏನಪ್ಪಾ ಮತ್ತೆ ಚೆನ್ನಾಗೆಲ್ಲ ಪಾಠಗಳು ಮಾಡ್ತಿದಾರಾ ನಿಮ್ಮ ಲೆಕ್ಚರರ್ಸ್ ಬರ್ತಾರಲ್ಲ ಹ್ಮ್ ಅವತ್ತಿಂದ ಅವತ್ತಂದು ಓದ್ಕೊ್ ಬಿಿಡಿ ಮತ್ತೆ ಆ ಅವತ್ತಿಂದವತ್ತೇ ಓದ್ಕೊ್ಂಬಿಡ್ಬೇಕು ಪಾಠಗಳು ಅವರು ಯಾವತ್ ಮಾಡ್ತಾರೋ ಅವತ್ತಿಂದ ಅವತ್ತನೇ ಓ ಹ್ಮ
ಅವ್ರು ಎರಡ್ ದಿನಕ್ಕೂ ಒಂದ್ ಪಾಠ ಮುಗಸ ಬಿಟ್ಟ ಹೋಗತ್ತಾರೆ ನಮ್ಗೆ ಮೂರ್ ದಿನ ಆದ್ರೂ ಒಂದು ನೋಟ್ಸ ಕಂಪ್ಲೀಟ್ ಮಾಡಕ್ಕ ಆಗಲ್ಲ
ಹ ಹ್ಮ್ ಅವರು ಪಾಠ ಮಾಡೋದಷ್ಟೇ ಅಲ್ವಾ ಕೆಲ್ಸ ನಿಮ್ದು ಬರಿಯೋದು
ಹ್ಮ್ ಒಂದೊಂದ್ ದಿನಕ್ಕೆ ಮುಗಿಸಬಿಟ್ಟು ಮುಗಿಸಬಿಟ್ಟು ಹೊಯ್ತರೆ
ಹ್ಮ್ ಅವ್ರು ಪಾಠ ಮಾಡಿ ಮುಗಸ ಹೋಗ್ಬಿಡ್ತಾರೆ ನೀವು ಬರ್ಕೊಂಡ್ ಬೇಗ ಮುಗಸ್ಕೋಬೇಕು ಬರ್ಕೊಂಡೆ ಇದ್ರೆ ಓದ್ಕೊಳೋದ ಯಾವಾಗ
ಅಲ್ಲಲ್ಲೇ ಅಲ್ಲದೆ ಅಲ್ಲೆಲ್ಲ ಅಲ್ಲಿ ಪಾಠ ಮಾಡ್ದೆ ನೋಡ್ಸ ಶಾಲೆಯಲ್ಲಿ ಬರ್ಕಂದ್ರೆ ರೀಕಾಲ್ ಆಗುತ್ತಲ್ಲ ಇನ್ನೊಂದಸಲ ಪಾಠ ಮಾಡಿದ್ದರು ನಾವು ಓದ್
ಹ್ಮ ಹ್ಮ ಹ್ಮ್ ಹ ಓದ್ಲು ಬೇಕು, ಬರೀಲು ಬೇಕು, ಏನು ಮಾಡಕಾಗಲಾ
ಹ್ಮ
ಹ್ಮ್ ಅದೇ ಅದೇ
ನು ನಿಮ್ದು ಎಕ್ಸಾಮ್ ಎಲ್ಲಾ ಆಯ್ತಾ
ಹಾ ಹ್ಮ್ ಆಯ್ತ ಆಯ್ತು
ನೀವೇನು ಓದ್ ಏನ್ ಮಾಡ್ತೀರ ಇವಾಗ
ನಾನಾ ನಾನು ಇವಾಗ ಒಂಬತ್ತನೈ ಕ್ಲಾಸಕ್ ಸೇರ್ಕೋಬೇಕು ಅಂತ ಅನ್ಕೊಂಡಿದೀನಿ ಹಾ ಸೇರ್ಕೊಂಡನಾ ಏ ನಿಮ್ಮ ಸ್ಕೂಲ್ಗೆ ಬರ್ತೀನಿ ನೋಡ್ ನಿಮ್ ತಂಗಿ ಇದಾಳಲ್ಲಾ ಆ ಸ್ಕೂಲ್ಗೆ ಬರ್ತೀನಿ ಅವ್ಳು ಹತ್ತನೇ ಕ್ಲಾಸ್ ಇರ್ತ್ತಾಳೆ ನಾನು ಒಂಬತ್ತಕ್ ಸೇರ್ಕೊತೀನಿ ಸಾಕು ಹಾ ಟೀಚರ್ ಆಗಿ ಅಲ್ಲ ಸ್ಟೂಡೆಂಟ್ ಆಗಿ ನಿಂಗೂ ಗೊತ್ತಾಗಬಡ್ತ ನಾನ್ ಟೀಚರ್ ಅಂತಾ ಹ್ಮ ಸ್ಟೂಡೆಂಟ್ಕ್ ಆಗಿ ಸೇರ್ಕಂತಿನ ತಗೊ
ಚೆನ್ನಾಗಿರುತ್ತೆ ಯಾವಾಗ್ಲೂ ಟೀಚರ್ ಆಗಿ ಆಗಿ ಪಾಠ ಮಾಡಿ ಬೇಜಾರಾಗಗ್ಬಿಟ್ಟ್ತ್ ನಂಗೆ ಅದಕ್ಕೆ ನೀವು ನಿಮ್ಮ ಟೀಚರ್ಗಳು ಹೆಂಗೆ ಪಾಠ ಮಾಡ್ತಾರ ಕೇಳಿ ಇರ್ಲಿಣ ಅಂತ ಸ್ಟೂಡೆಂಟ್ ಆಗಿ ಸೇರ್ಕೊಳ್ಳೋಣ ಅಂತ ಇದ್ದೀನಿ ಹ ಹೆಂಗ್ ಮಾಡ್ಲಿ ಆ ಕಡೆ ಬಂದಂಗ ಬರ್ತೀನ್ ತಡಿ ಮೈಸೂರ್ ಕಡೆಕ್ಕೆ
ಗೊತ್ತಾ ನಮ್ಮೂರು ನಮ್ಮ ಊರು ಗೊತ್ತಾ
ಹ್ಮ್ ಆ ಹ್ಮ್ ಬರ್ತೀನ ಬರ್ತೀನ ಆ ಈ ಕಡೆ ಬಂದಾಗ ಬರ್ತೀವಿ ಅದೇ ಮತ್ತೆ ಆ ಕಡೆ ಬರ್ತೀನಲ್ವಾ ಅವಾಗ ಬರ್ತೀನಿ ಆ ಕಡೆ ಬಂದ್ಬಿಟ್ಟು ಹಾ ಓ ನಿಮ್ಮಮ್ಮ ಯಾವ್ದೋ ಮದ್ವೆೆಗೆ ಅವಾಗೆ ಹಾ ಕರ್ಕೊ ಬರ್ತದೆ ಅದೇ ಮತ್ತೆ ಹೂ ಮದುವೆ ಟೈಮಲ್ಲಿ ಬರ್ತಾರಲ್ಲ ಹಂಗೆ ಬರ್ತೀನಿ ಬಂದು ನೋಡ್ಕೊಂಡ್ ಬರ್ತೀನಿ ಹ್ಮ್ ಹಂಗ ಮಾಡಲ್ಲಾ
ಹು
ಹ್ಮ್ ಸರಿ ಸರಿ ಆಯ್ತು ಬರೀನ ತಗೋ ಹೆಂಗ ಹೆಂಗ್ ಓದ್ತೀರಾ ನೀವು ಅಂತ ನಾನು ಬಂದ್ಬಿಟ್ಟ ಅಲ್ಲೇ ನಿಮ್ ಸ್ಕೂಲಲ್ಲೇ ಸೇರ್ಕೊಂಡ್ಬಿಡತ್ತ ಆಗಲ್ಲ ಹೋಗಲ್ಲ ನಾನು ಬಂದ್ ನಿಮ್ ಸ್ಕೂಲಲ್ಲಿ ಸೇರ್ಕೊತೀನಿ ಅಂದೆ ಯಾಕೆ ಹಂಗಂತೀರಾ ಎಲ್ಲಿ ಬೇಕಾದ್ರೂ ಸೇರ್ಕೊ ಸೇರ್ಕೋ ಹ್ಞೂ ಟೀಚರಾಗಿ ಬೇಡ ನಂಗೆ ಬೇಜಾರಾಗಿ್ಬಿಟ್ಟೈತೆ ಅದಕ್ಕೆ ಸ್ಟೂಡೆಂಟಾಗಿ ಸೇರ್ಕೊತೀನಿ ಹ
ಸೇರ್ಸ್ಕೊಂಡ್ರೆ ಸೇರ್ಕೊಳ್ಳಿ
ಹ ಸೇರ್ಸ್ಕೊಂತಾರ ಅದಕ್ಕೆೇ ನಾವು ಓದ ಓದೋದಿಕ್ಕೆ ನಿಮ್ಗೆ ಇಷ್ಟೇ ವಯಸ್ಸಾಗಿರ್ಬೇಕು ನೀವ್ ಹಿಂಗೆ ಇರ್ಬೇಕು ಅಂತದ ಏನಿಲ್ಲ ಓದ್ತೀರಾ ಓದಿ ಪರೀಕ್ಷೆ ಬರತೀರಾ ಬರೀರಿ ಹಂಗೆ
ಹ ನೀವು ಓದ್ಕೊಂಡ್ ಹೋಗಿದ್ದರಲ್ಲ ನೈನ್ತ್ ಎಲ್ಲ
ಹ್ಮ ಓದಿದ್ದ್ ಮರ್ತೋಗೋಯ್ತಲ್ಲಾ ಅದಿಕ್ ಇನ್ನೊಂದ್ಸಲ ಓದೋಣ ಅಂತ ನೀವ್ ಅತ್ತಿರಲ್ಲಾ ಓದ್ಬೇಕು ಬರಿಬೇಕು ಅಂತಾ ನಮ್ಗೆ ನಾವು ಒಂಚೂರು ಅಂಗ ಅಳನಾ ಅಂತ ಎಷ್ಟ್ ಕಷ್ಟ ಇರ್ತ ಬರಿಯೋದು ಓದ್ಕೊಳ್ಳೋದು ಅ ನಮ್ಗೂ ಒಂದ್ ಸ್ವಲ್ಪ ಗೊತ್ತಾಗ್ಬೇಕಲ್ವಾ ಹ್ಮ್ ಅದಕ್ಕೆ ಹ್ಮ್ ನಡಿಯಪ್ಪ ಇವಳ ಯಾರು ನನ್ನ ಫ್ರೆಂಡ್ ಫೋನ್ ಮಾಡ್ತಾವಳೆ ಮಾಡ್ತೀನಿ
ಸರಿ